ಹಲೋ ಬತ್ತಾ
ಬಾ ಬಾಂದ್
ಆ
ಬಂದದ್ ಬಂದದ್ದು ಆಯ್ತ ಅಂತ
ಅಷ್ಟ ಅಡೆ ಹತ್ ನಿಮಿಷ ಆಗತ್ತ ನೆಡಿ
ಹತ್ತು ನಿಮಿಷ ಮ್ಯಾಗ ಮುಂದು ಹಾ ಸರಿ ತಕೊ ಊಟ ಮಾಡಿದ ಅಲ್ಲ
ಹ್ಮ್ ಇನ್ನ ಇಲ್ಲ
ಆಯ್ತು
ಏನ್ ಮಾಡ್ತಿದಾವೈ
ಹಾ
ಏನ್ ಮಾಡತಾಗಿ
ಹಯ್ ಕೆಲ್ಸ ಮಾಡುವಕ್ಪ್ಪಾ ಬಂದ ಬುಡಾಲಿ ನೀನು ಬಂಗ್ಳೂರಿಗೆ ನೀನ್ ಬೆಂಗಂಗಳೂರಿಗೆ ಬಂದ್ಬಿಡ್ತೇ ನೋಡಿ
ಭರ್ತ್ತಾಳ ಭರ್ತ್ ನೀ
ಅಖಬಾರಸ
ಬರ್ ಬರ್ ತಾಳ
ಹಾ
ಭರತನ ಪಾ ತಾಳಂದ
ಹ್ಮ ಹ ಕೆಲ್ಸಕ್ ಬಂದ ಮೇಲ್ಯ ಕೇಳಿ ಕೇಳ ರೊಕ್ಕ ಆ್ತ ಎಲ್ಲ
ಹ್ಮ್ ಆತ್ ಆತ್
ಹಲೋ
ಆಗ್ತನ್ಲ
ಹ್ಮ ಮತ್ತ
ಹಳ್ಬಕ್ ನೀನೆ
ನಾಯೆನ್ ಹೇಳಬೇಕು ನೀನೆ ಹೇಳುಅಂಗೊಂದು ಹಾಕ್ಲೆ
ಹ್ಮ
ಅಲ
ಆಯ್ತ್ಪಾ
ಅರೆ ಪಕ್ಕಾ ಹಾಕೈತಿ ಅಂದಂದು ಆಗ್ತಿಲ್ಲ
ಹ್ಮ್ ಆಗ್ತೇನೆ
ಹಾ
ಫೋನ್ ಬರಕತ್ತದೆ ಯಾರದು
ಅ ಯಾರದಾನೆ ಯಾರದನ್ ಬರ್ತಾವಣ ಮಗ
ಹ ಹಾ
ಹಏನ್ಸ್ತಲ್ಲ ರೋನಾ ಕಡೆ
ಮತ್ತಾ ತಗತಾಳ ಅ ಹೆಚ್ಚು ತರ ಕಟ್ಟಾತ್ದಾನ
ಆಗಲ್ಲ
ಆಾ
ಹಾಗಗಲ್ಲೇ.
ಎರಡುವರೆ ನಿಮಿಷ ಐತ್ ಲೆ ತಿರಿಗಿ. ಓ ಮಲ್ಲ ಕಣ ನಿಸರಳನ್ನ ಅಲ್ಲ ಅವೌನ್ಯನ್ನು ಹಲೋ
ಹ್ಮ್ ಹ್ಮ್
ಒಂದ್ಸಲಾನೂ ಟ್ರೈನ್ಲಿ ಕುಂತ ಅಲ್ಲ ನೀನ
ಇಲ್ಲಲ್ಲೇ
ಹಲೋ ನೀ ಹುಟ್ಟಿದನ ವೇಸ್ಟ್ ಬಿಡು ನೀನ್ ನಾನನೆನ್ ತಗದೆ
ಇ ಇದ ಫಸ್ಟ್ ಟೈಮ್ ಎನ್.
ಹಾ
ಹ್ಮ್ ಹ್ಮ್
ಇದೆ ಫಸ್ಟ್ ಟೈಮ್ ಕೂಡಕತನೀ ಸೀದಾ ಬಾಳ ದೂರ ಕೂಡಕ್ಐತಿ ನಾನ್.
ಹ್ಮ್ ಹ್ಮ್
ಹಲೋ
ಹ್ಮ
ಕೂಡದ್ ಕೂಡಕತ್ನಿ ಬಾಳ ದೋರ್
ಕೆಲ್ಸ ಮಾಡ್ಲೇ ಹೋಗಿ ಬರೆ ಫೋನ್ಯಾಗ ಮಾತಾಡಿಕೊಂಡ ಕುಂತತ್ ಮತೇ.
ಊಟ ಮಾಡನ್ಲೆ. ಹ ಇಲ್ಲ ನಿನಗ್ ಟಾಸ್ಕ್ ಮುಗುದವನ್.
ಏ ಇಲ್ಲೇ ರಕ್ಕನೆ ಬರವಲುವು.
ಒಂದ್ ರೂಪಾಯಾನ ಬಂದಿಲ್ಲ
ಏ ಬರ್ಲಗವಲೆ ಯಾಕೆನ ನಾಳೆ ನಾಡದ ಗೊತ್ತಾತದ ನೋಡ್.
ತಾನೇ ಬರ್ತವೆನ್ಲೆ .
ಹ್ಮ್
ಹಾ
ಹ್ಮ ಲ್ಯಾ.
ಈಗ ಎಷ್ಟ ತೋರ್ಸತದ ಈಗ ಬಡನ ಕಟ್ ಮಾಡನ್ ಕಾಲ್ ಕಟ್ ಮಾಡಮ್.
ಆ ಅಂಗ ತೊರಿಸಸಲ್ಲ ಅದ್.
ಹಾ
ಒಮ್ಮಲ್ಲಿಗೆ ಆತದ ಆಗಂಗಿತ್ತಂದ್ರ.
ಇಷ್ಟು ಬರ್ತಾವ ನೋಡಂತ.
ಏ ಬರಲ್ಲಲೇ ಬೋಸುಡೋಕ್ಯ.
ಹ ಹಲೋ
ಹಾ
ಹಾ
ಯು ಪಿ ಐ ನಂಬರ್ ಹಾಕಕ್ ಬರ್ತ್ತಾ
ಹಾ
ಯು ಪಿ ಐ ನಂಬರ್ ಹಾಕ ಅಂತ ಕೇಳತ್ತ ಒಂದ್ಸಲ.
ಅದೇ ಕೇಳುತ್ಯಾನ್
ಹ್ಮ್ ಅದೇ ಒಂದ್ ವಾರ ಎರಡ್ ಮೂರ್ ದಿನ ಆದ್ಮೇಲೆ ಆಗ್ತ್ ಅದೇ ತಾನೇ ಬರ್ತದ ಆಪ್ಷನ್.
ಹಾ ಹಾ
ಆಕೀದೆ ಅಂದ್ರ ಅವಾಗ ತೋರ್ಸ್ ನೋಡಿ ಎಸ್ಟ್ ಅಮೌಂಟ್ದ ಇದಗ್ಯಂತ್.
ಹ ಅದೊಂದ ಸ್ಕ್ರೀನ್ ಶರ್ಟ್ ಆಕ್ತ್ಯ ಎಂಗ್ ಹಾಕ್ಬಂತ ಇಲ ತಾನೆ ಕೇಳ್ತದ.
ಹಾ ನಾನ ಆಯ್ಕಲ್ಲ ನ ಯಾಕ ಆಕ್ಟ್.
ಅಣ ಅಣ ಒಂನ್ಸಾರಿ ಹ
ಯು ಪಿ ಐ ಐ ಡಿ ಆಕ್ ಬರ್ತ್ತ.
ಅದ ಯು ಪಿ ಐ ಐಡಿಐತಿ ಫೋನ್ ಪೇದ ಒಂದ ಈ ಕಾಫಿ ಮಾಡ್ಕೊಂಡ್ ಆಕ್ಬಿಡತನ ಆಕಡೆ.
ಹ್ಮ್್ಮ
ಹೌದಲ
ಹ್ಮ್
ಕಾಪಿ ಮಾಡ್ಕೊಂಡು ಆಕಿದ್ನಂದ್ರ ಬಂದ್ಬಡ್ತದ ಮತ್ತ ಊಟ.
ಅದೇ ರಬೊ ಹ
ಎಳೈ
ಪ್ರಭು ಎವದ ಲಿಸ್ಟ್ ಕಳಸನೇನ್.
ಅದೇ ನಂಬರ್ ನಿಂದದ್ರೆಗೆ
ನೋಡು
ಇದ್ದಾರ ಕಳಸ್ತಾನಲ್ಲಿ ಆಗತ್ತ ಅಂದ್ರೆ ಕಳಿಸ್ತಾನಿ ಡಬಲ್ ಏಟ್ ಸಿಕ್ ಸೆವೆನ್ ಡಬಲ್ ಸಿಕ್ ಹಾಗಿದ್ಲೇ ನಿನ್ ನೋಡು ಅಲ್ಲಿಗ ಮೂರನೇ ಮೂರನೇ ತರಗ ಆದ್ ನೋಡ್. ನಾ ಆಯ್ಕಿದ್ದೇಲೆ ನಂಬರ್ ಆಯ್ಕಿಲ್ಲ ಆಡ್ ಮಾಡಿಕಂದನ ಅವ್ನ್
ನಾನ್ ಹಾಕೀನಿ.
ಹೇ ಇಲ್ಲ ನಾ ಚಾಂಜೀಕ್ ಮತ್ತ ಹಾಕಿದೆ ಈ ನಂಬರ್ ಆಡ್ ಮಾಡ್ ಬ್ರೋ ಅಂ
ಹು ಏಷ್ಟ್ ನಿಮಿಷ ಆಯ್ತು. ಖಾಲಿ ಆದ್ರೆ ಅಣ ಒಂನ್ ಮೂರ್ ನಿಂಶ ನಾನ್ ಏನ್ ಹೇಳ್ದೆ. ನಾ ಬಾಯಿಲ್ಲಿ ಅಂದೆ ಓಯ್ ಗೊತ್ತಾಯ್ತು ಹ
ಹಲೋ
ಹಾ
ಮಾತಾಡ್
ಹೇಳ್
ಬಟ್ಟಿ ಗಿಟ್ ವಂಚಿ ತರ್ಥಿಪ ಅಂಗಾರ್ ನನ್ಗೆ. ಹ್ಮ್ ಎಷ್ಟ ಜೋಡ್ತರ್ ತರ್ಥಿ ಹ ಹ
ಆಂಗಡಿ ಆಂಗಡಿ ನೆ ತಗೊಬರನ್.
ಫ್ರೆಂಡ್ ಕೆಂಬಲ್ಲ ಅಂಗಡಿ
ಫ್ರೆಂಡ್ ನ ಅಕ್ಯಂಡ್ ಬರೋಕ್ ಹೋಗ್ಯವ್ಳೆ ಹಲೋ ಬಾಗಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ತರ್ಥಿನಿ ಬ್ಯಾಡ ಅಂತವು
ಏ ಅಂತ ಅತ ಬಲೆ
ಕಾಯ
ಹ್ಮ್ ಹ್ಮ ನೀ ಹೋಗಾರ ಹೋಗು ಅಂಗಡಿಗೆ ಹೋಗಿ ಫೋನ್ ಅಚ್ಚಿರೋ
ನ ಬಾರ ಪೋನ
ನ ಬರ ಪೋನ ಅಚ್ಚಳ ಉ ಬರಾಗ
ಮತ್ತ ಬೆಂಗಳೂರಿ ವ ಪೋನ ಬೆಂಳೂರಿಗೆ ಹೋಗೋಣ ಫೋನ ಅಚ್ಚಿ ಹ ಹಾ ಹಲೋ ಮತ್ತೆ ಬೆಂಗಳೂರು ಹೋದಾಗ ಫೋನ್ ಅಚ್ಚರಿ ನೋಡತನಿ ಯಾವ ಚಲಾವ ಅಂತ
ಬೆಂಗಳೂರು ಗೆ ಹೋಗೋಣ
ಬೆಂಗಳೂರು ಗಿ ಇ ಅಂಗಡಿಗಳ ಮಿಸ್ ಮಾಡಲ್ಲ ನ ಬೆಂಗಳೂರು ಅಲ್ಲಿ ಹ ಮತ್ತ ಅತ್ತ ಆರಾಮಲ್ಲ ಎಲ್ಲ ಪರ್ಸೆಂಟೆಜ ಮಾಡ ಚಲೋ ಜಾಬ್ ನೋಡು ಆರಾಮ್ ಇರು ಹಾ
ಅಲ್ಲ
ಹತ್ತು ನಿಮಿಷ ಆಯ್ತುಲೆ
ಏ ನಲವತ್ತು ಸೆಕೆಂಡ್ ಲೆ
ಜಾಬ್ಗಿ ನೋಡ್ತಲ್ಲಾ ಅಲ್ಲಿ ಯಾವ ಸಾಪರ್ ಜಾಬ್ ನೋಡ್ತಲ್ಲ ಶಾಪ ಯಾವಾರಿಂದೆ ಹ ಆಯ್ತ ಮನಾ ಹ ಸೆಕೆಂಡ್ ಕ್ ಹ್ಮ ಹು